ಹಲೋ ಹಾ ಕೇಳ್ತಿದ್ದನಾ ಹಾ ಟೀ ಆಯ್ತಪ್ಪಿ ನಿಂದು
ಇಲ್ಲ ಅಕ್ಕಾ ನಮಗೆ ಕೊಡಲ್ಲ ಫಿಜಿಯಲ್ಲಿ
ಕುಡುದ್ ಬರ್ಬೇಕಾ
ಹೂಂ ಅಕ್ಕ ಹೊರಗಡೆ ಹೋಗ್ಬೇಕು ಅಲ್ಲಿ ಒಂದು ನೊ ಇದೇ ಅಲ್ಲಿ ಫಿಜಿ ಅತ್ರ ಬಟ್ ಚೆನ್ನಾಗಿಲ್ಲ ಅಕ್ಕ ಅಲ್ಲಿ
ಮತ್ತ ಆ ಕಡೆ ಬೇರೆ ಅಲ್ಲೆಲ್ಲಾದ್ರೂ ಹೋಗ್ಬೇಕು ಕುಡಿಯಕೆ
ಮತ್ತೆ ಸ್ವಲ್ಪ ಇಲ್ಲಿ ಜಾಸ್ತಿ ಒಂದ್ ಒಂದ್ ಎರಡು ಇದೆ ಅಕ್ಕಾ ಸುತ್ತ ತನಕ ಬಟ್ ಇಲ್ಲಾಂದ್ರೆ ಪುಲ್ ಒಳಗಡೆ ಹೋಗ್ಬೇಕಾಗುತ್ತ ಅಕ್ಕ ಆ ಕಡೆ ಸೈ ಅಲ್ಲಿ ರೋಡ್ ಆಗ್ಬಿಟ್ಟಿದೆ ಅಕ್ಕ ಸುಮನೆ ಅಭ್ಯಾಸ ಆಗ್ಬಿಟ್ಟಿದೆ ಕುಡ್ದೇ ಇರೋದು ಡೈಲಿ ಅಭ್ಯಾಸ ಆಗ್ಬಿಟ್ಟಿದೆ ಸಾಯಂಕಾಲ
ಬಟರನ್ನು ಇಲ್ಲ ರೂಢಿ ಆಕಿಬಿಡ್ತು ಅಂದ್ರೆ ಬೆ
ಸ್ಲ್ ನಿಮ್ದು ಸ್ವಲ್ಪ ಸೌಂಡ್ ಬರ್ತಿದೆ ಆ ಕಡೆ
ಹಾ ಇವಾಗ ಇವಾಗ
ಟಿ ವಿ ಸೌಂಡೇನ ಸ್ವಲ್ಪ ಹ
ಹಾ ಇವಾಗ ಇಲ್ಲ ಅನ್ನ್ಸುತ್ತೆ ಅಲಾ ಹೌದು ಇಲ್ಲ ಅದೊಂದ್ಚೂರು ಆ ಕಡೆಗೆ ನಾನೇನಿಲ್ಲಪ್ಪಿ ಅದೊಂದ್ ಚೂರು ನನ್ಗೆ ಮೊನ್ನೆ ತಾನೇ ಆಕಿಂದು ಸ್ಕೂಲ್ ಸ್ಟಾರ್ಟ್ ಅಲ್ಲ ಅದು ಸ್ಯಾರಿನೂ ಒಂದ್ ಬೇಕಿತ್ತಾ ಅದಕ್ಕೆ ಅದೊಂದ್ ಸಾರಿ ಪರ್ಚೇಸ್ ಮಾಡ್ಕೊಂಡ್ ಬರಕ್ ಹೋಗಿದ್ದೆ
ಇಷ್ಟು ಬೇಗ ತಗೋ ಬಂದ್ಬಿಟ್ರಾ ಅಕ್ಕ
ಹಾ ಇಲ್ಲಿ ಮನೆ ಒಂದ್ ಮನೆಯಿಂದ ಒಂದು ಒಂದ ಆ ಐದು ಹತ್ತು ನಿಮಿಷ ಡಿಸ್ಟೆನ್ಸ್ ಅಲ್ಲ ಇದೆ ಅಷ್ಟೇ
ಅಲ್ಲಾ ಹೋ ಸ್ಯಾರಿನೂ ಒಂದು ಪರ್ಚೇಸ್ ಮಾಡಕ್ಕೆ ಟೈಮ್ ಬೇಕಾಗತ್ತಲ್ಲ
ಒಂದ ಇಲ್ಲ ಇಲ್ಲ ನೆಕ್ ನಾರ್ಮಲ್ ಸ್ಯಾರಿ ಒಂದೇ ಒಂದು ಒಂದ್ ಹೂ ಫೈವ್ ಹಂಡ್ರೆಡ್ ರೇಂಜಲ್ಲಿ ಇಂದು
ಹಾ ಹಾ ಆಗ ಅಕ್ಕ ಬ್ಲೇಸರ್ ಇದ್ರೆ ಚೆನ್ನಾಗಿರುತ್ತೆ ಅದು ಹಂಗೆ ನೋಡಕು ಚನ್ನಾಗ್ ಕಾಣುತ್ತೆ ಅಕ್ಕಾ
ಚೆನ್ನಾಗಿ ಕಾಣುತ್ತೆ ಹೌದು ಹಂಗಾ
ಹ ಹಾ ಹಾ ಹೌದು ಅಕ್ಕಾ ಹ ಹಾ ಮತ್ತೆ ಅಕ್ಕ ಹ್ಮ ಅಕ್ಕ ಚೆನ್ನಾಗಿದ್ದಾರೆ ಹ್ಮ
ಹ್ಮ್ ಊಟ ಮಧ್ಯಾಹ್ನ ಊಟ ಆಯ್ತು ಈಗ ರಾತ್ರಿ ನಮ್ಮ ಮನೇೆಯಲ್ಲಿ ಚಪ್ ಚಪಾತಿ ಟೊಮೆಟೊ ಕರಿ ಮಾಡ್ತ ಹತಾ ಇದ್ದಾರೆ ಸೋ ಮಾಡ್ಬೇಕು ಊಟ ಇನ್ನುೂ ಅಡ್ಗೆ ಆಗಿಲ್ಲ ನಿಮ್ಮ ಮನ ನಿಮ್ದು ಏನ್ ಊಟ
ನಮ್ದೇ ಅಲ್ವಾ ಕ್ಕ ಎಕ್ಕ ಕೊಡ್ತಾರೆ
ಓಕೆ ಅಂದ್ರೆ ಎಗ್ ಅಂದ್ರೆ ನಾರ್ಮಲ್ ಜಸ್ಟ್ ನಾರ್ಮಲ್ ಎಗ್ ಅಥವಾ ಏನಾದ್ರೂ ಎಗ್ ಕರಿ ಆತರಾನ
ಬಾಯಲ್ ಲ್ಲಿಗೆ ಬಾಯ್ಲ್ಡ್ ಎಗ್ ಎಷ್ಟಾದ್ರೂ ತಗೋಬಹುದ ಅಕ್ಕ ಅಕ್ಕ ಅಲ್ಲಿ ಇಟ್ಟಿರ್ತಾರೆ ಹ ನಾವೆಷ್ಟಾದ್ರೂ ತಗೋಬೋದು
ತಗೋಬಹುದು ಮೂರದು ತಗೋಬಹುದು
ಎಷ್ಟಾದ್ರೂ
ಬೆಸ್ಟ್ ಅಲ್ಲ ಅದೊಂಂತರ ನೀವು ಇವಾಗ ಎಗ್ ಕರಿ ಮಾಡ್ಕೋಬೇಕು
ಲಕ್ಕ ಎಗ್ಗು ಹಂಗೆ ತಿಂದ್ರನೆ ಚನ್ ಚೆನ್ನಾಗಲ್ಲ ಅಕ್ಕ
ಹಾ ಬಟ್ ನೀವು ಕೆಟ್ಟಲ್ ಇರುತ್ತಲ್ಲಾ ಕೆಟ್ಟಲಲ್ಲಿಗ್ ಎಗ್ ಕರಿ ಮಾಡ್ಕೋಬೋದು
ಹ
ಚೆನ್ನಾಗಿರುತ್ತೆ ಹ ಆರಾಮಾಗಿ ಮಸಾಲೆ ಎಲ್ಲಾ ಹಾಕೊಂಡ್ ಎಗ್ ಕರಿ ಮಾಡ್ಕೊಬಹು
ಹು ಅಕ್ಕ ಮಾಡ್ಕೊಬೋದು ಅಕ್ಕ ನಾವು ಹ ನಾನು ಹೆಗೆಂದ್ರೆ ಎರಡು ಎತ್ಕೊತೀನ ಹ ಹ ಅದು ಎಲ್ಲ ಪೀಸ್ ಮಾಡಿಬಿಟ್ಟು ಅದಕ್ಕೆ ಖಾರ ಉಪ್ಪು ಉದ್ರುಸ್ಕೊಂಡು ಚಪಾತಿ ಎಲ್ಲ ಅದನ್ನೇ ತಿಂದ್ಬಿಡ್ತೀನಿ
ಹಂಗೆ ಚೆನ್ನಾಗಿ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್
ನಾರ್ಮಲ್ ಆಗಿ ತಿನ್ನೋದಕ್ಕಿನ್ನ ಆತರ ಮಾಡ್ಕೊ ತಿಂದ್ರೆ ಚೆನ್ನಾಗಿರತ್ತೆ
ಟೇಸ್ಟ್ ಇರುತ್ತೆ ಅಂಡ್ ಸ್ವಲ್ಪ ಊಟನುೂ ಹೋಗುತ್ತೆ ಮತ್ತೆ ಹೆಚ್ಚು ಕಮ್ಮಿ ಜಾಸ್ತಿನೇ
ಹ ಹಾ ಹೌದು ಅಕ್ಕ ಹ ಚೆನ್ನಾಗಿ ಮಾಡ್ ಊಟದ್ದೇಲ್ಲ ಇಲ್ಲ ಅಕ್ಕ ಅನ್ಲಿಮಿಟೆಡ್ ಇವಾಗ ಬೇರೆ ಪಿಜಿಯಲ್ಲಿ ತ್ರ ಇಲ್ಲ ಅಂತೆ ಹಗ್ ಕೊಡ್ಬೇಕಾದ್ರೆ ಅವ್ರೇ ಕುೂತ್ಕೊಂಡಿರ್ತಾರಂತೆ ಒಂದೊಂದು ಎತ್ತು ಕೊಡಕೆ
ಹ್ಮ್ ಹ್ಮ್ ಹ್ಮ್ ಹೌದಾ ಇದು ಗೊತ್ತಿಲ್ಲ
ಹು ಅಕ್ಕ ನಮ್ಮ ಫ್ರೆಂಡ್ಸ್ ಇದ್ದಾರಲ್ ಅಲ್ಪಕಾ ಬೇರೆ ಕಡೆ ಮಲ್ಲೇಶ್ವರಮ್ಮ ಆ ಕಡೆ ಈ ಕಡೆ ಸ್ವಲ್ಪ ಜನ ಇದ್ದಾರೆ ಅವರಿಗೆಲ್ಲ ಅಲ್ಲಿ ಆ ಥರ ಏನಾದರೂ ಇದ್ದಾಗ ಅವರೇ ಕೊಡ್ತಾರಂತೆ ನಾರ್ಮಲ್ ಟೈಮ್ಲ್ಲೆಲ್ಲ ಅವ್ರ ಹಾಕೊಳ್ಳೋದು
ಹ್ಮ ಹ್ಮ ವೇಸ್ಟ್
ಹ್ಮ್ ನಮ್ಮ ಹತ್ರ ಹಂಗೇನಿಲ್ಲ ಅಕ್ಕ ಚಿಕನ್ ಆದ್ರುನು ಅಷ್ಟೆ
ಮತ್ತೆ ಏನ್ ಮಾಡ್ತಾ ಇತ್ತು ಹ್ಮ್ ಹ್ಮ್ ಅಂಗೆ ಅರಮ್ ಅಲ ಅ ತರಾ ಲೆಕ್ ಇಸ್ಟ್ ಅನ್ಲಿಮಿಟೆಡ್ ಅಂದ್ರೆ ಲೈಕ್ ಇಷ್ಟೇ ಹಾಕೋಬೇಕು ಒಂದೇ ಹಾಕೋಬೇಕು ಎರಡೇ ಹಾಕೋಬೇಕು ಅಂದ್ರೆ ತಲೆ ಕೆಡುತ್ತ ದು.
ಅದು ನಮ ಒಂದೊಂದು ತಿನ್ನಂತ ಬರುತ್ತೆ ತಿನ್ನಲಾರ್ದು ತಿಂತರ್ ಅ
ನೀವ್ ನಾನ್ ವೆಜ್ ತಿಂತೀರಾ
ಅಕ್ಕಾ
ಕಡಿಮೆ ಹ್ಹಾ ಹ್
ಹಾ ಅವಾಗ ಅ ಇಲ್ಲಿ ಇದೆಲ್ಲ ಫಸ್ಟಿಗೆ ಇತಿ ಚೆನ್ನಾಗಿ ಅನ್ಸ ಹೊರಗ ಚೆನ್ನಾಗಿರುತಕ್ಕ ಬಟ್ ಪೀಜೆಯಲ್ಲಿ ಫಸ್ಟಿಗೆ ಚೆನ್ನಾಗಿ ಅನ್ನಿಸ್ತು ಇವಾಗ ಬರ್ತಾ ಬರ್ತಾ ಒಂದು ಒಂಥರ ಅದ್ರ ಮೇಲೆ ತಿನ್ನಕ್ಕ ಆಗಲ್ಲ ಅಕ್ಕಾ ಹಾ ಹ್ಹ ಹಂಗೆ ಆಗ್ಬಿಡುತ್ತೆ ಅಕ್ಕ
ಹೌದು ನಾನು ನಾನ್ ವೆಜ್ ನಂಗೆ ಅಭ್ಯಾಸ ಇಲ್ಲ ಆಯ್ತು ಸರಿ ಹ ಬಟ್ ಆದ್ರರು ಅಂದ್ರೆ ಲೈಕ್ ನಾವು ಕಂಪ್ಲೀಟ್ ಲಿಂಗ ಆಯ್ತ ಹತ್ರ ನಾವು ತಿನ್ನಲ್ಲ ಬಟ್ ನಾ ಆ ಕಡೆ ಬಂದಾಗ ಅವಾಗವಾಗ ತಿಂತಾ ಇರ್ತೀನಿ ನನಗೂ ಇಷ್ಟ
ಹೌದ ಅಕ್ಕ ನಮ್ ಫ್ರೆಂಡ್ಸು ಸ್ವಲ್ಪ ಜನ ಇದ್ರು ಅಕ್ಕ ಬಟ್ ಅವ್ರ ಮನೇಲಿ ತಿನ್ನಲ್ಲ ಇವ್ ತಿಂತಾ ಇದ್ರು ಅಲ್ಲಿ ನಾನ ಮಿಸ್ಸಿ ಇದ್ದಾಗ ಒಬ್ಬರು ಕನ್ಯಾ ಕಾಣ್ತಾ ಇದ್ರು ಮನೇಲಿ ತಿನ್ನಲ್ಲ ಬಟ್ ನಮ್ಮ ಜೊತೆ ಈಜಲ್ಲಿ ಲಾಸ್ಟೆಲಲ್ಲಿ ಕೊಡಬೇಕಾದ್ರೆ ನಾವ್ ಯಾವಾಗ ಹೊರಗೆ ಹೋದಾಗ ಮಾತ್ರ ಚೆನ್ನಾಗಿ ತಿಂತಿದ್ರು ಅಕ್ಕ
ಕೆ
ಮನೇಲಿ ತಿನ್ನಲ್ಲ ಅವ್ರ ಮ ಇಲ್ಲ ಅಂದರೆ
ಹಓ ಹ್ಮ ಇಲ್ಲ ನಾವು ನಾವವು ಅಷ್ಟೇ ಮನೇಲಿ ತಿನ್ನಲ್ಲ ನಾವು ಯಾರು
ಹಾ
ನಾವ ನಾವ್ ಕಂಪ್ಲೀಟ್ ಲಿಂಗ್ ಆಯ್ತ್ ನಾವ್ ಪ್ಯೂರ್ ವೆಜ್ಜ್ ನಾವು ಬಟ್ ಆದ್ರೂ ನಾನ್ ತಿಂತಿನಿ ಹೊರಗೆ ಅದೆನ್ ನೋಡಲ್ಲ ನನು
ಹ್ಮ ಹೌದವ ಇವಾಗ ಸ್ವಲ್ಪ ಜನ ಒಬ್ಬ ಇರ್ತಾರೆಕ್ಕ ಈ ಕಡೆ ಸೈಡ್ ಎಲ್ಲ ಬಂದ್ಬಿಟ್ ಓ ಅಭ್ಯಾಸ ಮಾಡ್
ಹಾ ನನ್ ಮಂಗಳೂರು ಹೋದ್ರೆ ಸಾಕು ನನ್ನ ಫಸ್ಟ್ ಹ ಇಲ್ಲ ನನ್ ಮಂಗ್ಳೂರ್ ಹೋದ್ರೆ ಸಾಕುಫಸ್ಟ್ ತಾವೇ ತಿನ್ಕೊಂಡು ಬರೋದು
ಹ್ಮ್ ನಂಗಿಲ್ಲ ತುಂಬಾ ಹ ತಿಂತೀನಿ
ಹಾ ಹಾ ಚೆನ್ನಾಗಿ ಆಕ್ಚುಲಿ ಚಿಕನ್ ತಿನ್ನ ಫಿಶೇ ಬೆಟ್ಟರ್
ಹೌದು ಹೌದು ಬೆಷ್ಟ್ ಅಷ್ಟದು ತುಂಬಾ ಚೆನ್ನ ಇರುತ್ತೆ ಏನ್ ಸ್ಮೆಲ್ ಒಂದಗೂ ಇರುತ್ತೆ ಅನ್ನೋದ್ ಬಿಟ್ ರೇ
ಅಷ್ಟೇ ಅಕ್ಕ
ಹ್ಮ್ ಬಟ್ ನೆಲ್ಲ ಲ್ಲ ಫುಡ್ ವೈಸ್ ನೋಡ್ರೆ ತುಂಬ ಚೆನ್ನ ಇರುತ್ತೆ
ಹಾ ಎಲ್ಲಾ ಚೆನ್ನಾಗಿರುತ್ತೆ ಅಕ್ಕೆ ಏನು ಹೆಸರಿದಂಗೆ ಇರಲ್ಲ
ಅರಮ್ ಹಾಗೆ ತಿಬೋದು ನಮ್ದು ನಾನು ಅವಾಗ ಎಷ್ಟು ತಿನ್ನು ತಿಂತೀನಿ ಮನೆಯಲ ತಿನ್ನಿಲ್ಲ ಟೀಚರ್ ತರನೇ ಇದೆ ಬಟ್ ನವರ್ ನೋಡಿ ಕಡೆ ಕರೆಕ್ಟ್ ಆಗಿ ಮೊನ್ನೆ ಒಂದಿನ ಲೈಬ್ರರಿಯಿಂದ ನೈಟ್ ಬರ್ಬೇಕಾದ್ರೆ ಹ್ಮ ಮೊನ್ನೆ ಲೈಬ್ರರಿನಿಂದ ಬರ್ಬೇಕ್ ಆದ್ರೆ ನೋಡಿದೆ ಅವಾಗ ಮತ್ತೆ ನಮ್ಮ ರೂಮ್ಗಳಲ್ಲ ಅಲ್ಲಿ ಹೋಗಿ ತಗೊಂಡ. ತಿನ್ಕೊಂಡ ಬಂದ್ಬಿಟ್ವಿ.
ಇಲ್ಲ ಅಂದ್ರೆ ಲೈಕ್ ಈ ತರ ರೋಡ್ ಸೈಡು ಚೆನ್ನಾಗಿರುತ್ತೆ ಬಟ್ ಏನು ಒಂದ್ ಭಯ ಅಂದ್ರೆ ಕ್ಲೀನ್ ಇರುತ್ತೋ ಇಲ್ಲೋ ಅನ್ನೋದೊಂದ ಭಯ ಅಷ್ಟೆ
ಹ ಹಾ ಇಲ್ಲ ಅಕ್ಕ ಇಲ್ಲಿ ಚೆನ್ನಾಗಿದ್ದೆ ಅಕ್ಕ ಅವರು ರೀಸೆಂಟ್ ಆಗಿ ಮಾಡಿರೋದಂತ ಉಂಟು ಮನುಷ್ಯ ಆಯ್ತಂದು ಆಫರ್ ಬಿಟ್ಟಿದ್ದಾರೆ ಅವರು ಇನ್ನೂಹ
ಹ
ಇನ್ನುೂ ಅಷ್ಟೊಂದು ಹ್ಮ್ ಇನ್ನುೂ ಅಷ್ಟೊಂದು ಯಾರಿಗ ಗೊತ್ತಿಲ್ಲ ಅಲ್ವಾ
ಹೌದು ಹೌದು
ಆಮೇಲೆ ಎಲ್ಲ ಜ ಮ ಏನ ಬರಿತಾ ಇದ್ದೆ ಕ್ಲಾಸ್ ಕೇಳ್ತಿದ್ದೆ ಕ್ಲಾಸ್ ಕೇಳ್ತಿದ್ದೆ ಇದೊಂದ ಇತ್ತಲಕ್ಕ ಇದ ಮುಗ್ಸ ಬಿಡೋಣ ಅಂತ ಅದಕ್ಕೆ ಮೆಸೇಜ್ ಹಾಕದೆ ಅಕ್ಕ ಟಾರ್ಚರ್ ಕೊಡ್ತ
ಅಯ್ಯೋ ಇಲ್ಲ ಅಪ್ಪಾ ಇಲ್ಲ ಇಲ್ಲ ಹಂಗೇನಿಲ್ಲ ನಾನು ಅದೇ ನಂದು ಇನ್ನೇನ್ ಸ್ಕೂಲ್ ಸ್ಟಾರ್ಟ್ ಅಲ್ಲ ಒಂದೇ ತಾರೀಕಿಂದ ಅಷ್ಟ್ರಲ್ಲಿ ಬ್ಲೌಸ್ ಎಲ್ಲ ರೆಡಿ ಆಗ್ಬಿಡ್ಬೇಕಾ ಅದಕ್ಕೆ ಅದ ಒಂದ ಇನ್ನೊಂದ. ಸ್ಯಾರಿ ಬೇಕಿತ್ತು ಕರೆಕ್ಟ್ ಆಗಿ ಹತ್ತು ಸ್ಯಾರಿ ಅಂತ ಜೋಡಸ್ಕೋಬೇಕಿತ್ತು ಕರೆಕ್ಟ್ ಆಗಿ ನನ್ ಬೇಕಿತ್ತು ಮಿಸ್ ಆಗಿತ್ತು ಸೊ ಅದಕ್ಕೆ ಆಗಿದ್ದ
ಹಾ ಹಾ ಇವಾಗ ಹತ್ತು ತಗೊಂಡ್ರ ಅಕ್ಕ ಫಸ್ಟ್ ಇದಿಯಾ ಹತ್ತು ಇವಾಗ ಇನ್ನೊಂದು ಕಮ್ಮಿ ಆಗಿತ್ತು ಅಂತ ತರಕ ಹೋಗಿ
ಹಾ ಇಲ್ಲ ರೀಸೆಂಟ್ ಟ್ಟಾಗಿ ಈಗ ಒಂದು ಮೂರ ದಿನ ನಾಲ್ಕ ದಿನದ ಹಿಂದೆ ಹೋಗಿದ್ದೆ ತರಕ್ಕೆ ಅಂತಾನೆ ಸೊ ಅವಾಗೊಂದು ಎಂಟನೋ ತಗೊಂಡ ಬಂದಿದ್ದೆ ಅದ ಇನ್ನೊಂದ ಮನೇಲಿ ಇತ್ತು ಸೊ ಇನ್ನೊಂದ ಶಾರ್ಟೇಜ್ ಆಗ್ಬಿಡ್ತು ಇಲ್ಲ ಬ ಮತ್ತೆ ಹಮ್ ಹೊಲ್ಸ್ಕೊಳೋ ಟೈಮಲ್ಲಿ ಕರೆಕ್ಟ್ ಆಗ್ಬಿಡತ್ತೆ ಮತ್ತ ಮಿಸ್ ಆಗ್ಬಾರ್ದು ಅಂತ ಹೇಳಿ ಮತ್ತೆ ಇಮಿಡಿಯಟ್ ಹಂಗೆ ಹೋದೆ ತರಾನಾ ಅಂತ ಹ ಇಲ್ಲ ಮತ್ತ ಲೇಟ್ ಆಗ್ಬಿಡತ್ತ ನನಗೂ ಕೂಡ ಹಂಗಾಗಿ ಹ
ಚೆನ್ನಾಗ ಆಯ್ತು ಬಿಡಿ ಅಕ್ಕ ಅದು ಹ್ಮ್ ಅಕ್ಕ ಎಲ್ಲರೂ ಆರಾಮ ಆದಿವಿ ಇದಾರೆ ಅಕ್ಕ
ಹ್ಮ್ ಹ ಅಪ್ಪಿ ಎಲ್ಲಾ ಆರಾಮಿದ್ದರೆ ಊಟ ಲೇಟ್ ಏನೋ ಇನ್ನು
ಹೂ ಅಕ್ಕ ಇವಾಗ ಎಂಟ್ ಎಂಟು ಗಂಟೆಗೆ ಅಂಗ ಬರುತ್ತೆ
ಹ್ಮ್ ಹ್ಮ್ ಹ ಹೌದಲ್ಲಾ
ಹಾ ಹ್ಞ ಅಕ್ಕ ಎಂಟು ಗಂಟೆಗಂಗೆ ಎಂಟು ಎಂಟು ಹತ್ತಕ್ಕಂಗೆ ತರ್ತಾರೆ ನಾವೂ ಅಲ್ಲಿ ಈಟ್ಟಿರ್ತಾರೆ ಅಲ್ವಕ್ಕ ನಾವು ಯಾವಾಗಾದ್ರೂ ತಿನ್ಬೋದು ಹೋಗಿ ಏನನ್ನಲ್ಲ
ಹ್ಮ್ ಹ್ಮ್ ಹಂಗೇ ಮತ್ ತ್ತಪ್ಪ ಹ್ ಸರಿ ಅಪ್ಪಿ ಸರಿ ಸರಿ ಬಾಯ್ ಹ್ಮ ಬಾಯ್ ಬಾಯ್ ಬಾಯ್ ಬಾಯ್
ಎ ನಾಳೆ ನಾ